ಏನ್ ಮಾಡಡಕತ್ಯಮ್ಮಚ್ಚಿದ್ರಿ
ಅಲ್ಲ
ಕಮನು ತಗವೆ
ನಿನ್ನ ನೋಡ ಕಲ್ಲ ಕುತ ಊಟ
ಓಟಪ್ನ ನಂಂಬರ್
ನಮ್ದು ಊಟಾ ಆತುಪ್ಪ ಕೆಲಸ ಎಲ್ಲಿಲ್ಲ ಅ್ರ ಎಲ್ಲ ಕೆಲಸಕ್ಕ ಹಗೆ ಎಪರು ಸರಿ ಹ ಉಡುಗಿ ಬಹಳ ದೂರ ಆಯತ್ಲ ಇಲ್ಲೇ ಇಲ್ಲಾರ ಕೊಪ್ಪಳದಾಗ್ಯಾರ ಎಲ್ಲಾರ ನೋಡ
ಗ ಒಪ್ಪಳದಾಗ ಡಿ ಆಿಗ ಇದಕ್ ಹೋಗ್ಬೇಕಡ ರೆಸ್ಯೂಮ್ ಕೊಟ್ಟು ಬಂದೆ ನಾನು ನೀ ಳಲ್ಲ
ಕೊಡ್ಬಬೇಕಕ್ ಎಂಬರ ನನ್ನರ ಮಾಟಿನ ಮಾಡುವಕ್ಕ ಕೆಜಿ ಮಾಡಾರಿನಗ ಎಾ
ನ್ ಕರಂಗಿಲ್ಲಲ್ಲ ಚಜ
ಹ್ಮ ಗುಜ್ ಜ್ಹ್ಗ್ ಹ್ಮ
ಹ ಅದ್ಕ್ಕ ಜಲ್ದಿ ಇದತಾರೆ ಅವಲ್ ನಾನು ಕೊಟ್ಟಲ್ಲ ಒಂದ್ ತಿಂಗ್ಳ ಆಯ್ತಲ್ಲ
ಹ ಇಳ ಇದದಲ್ಲಿ ಅವರೋಳ ಅಲ್ಲಿ ಕರ್ಕಂಗಲ್ಲ
ಹ್ಮ ಎಲ್ಲಾರು
ಏನ್ ಮಾಡಕೈತಿ ಅಮ್ಮ ಅವೇ
ಏನ ಇಿಲ್ಲ ನೋಡಪ್ಪಾ ನಮ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೊಂಟಾರ ಬಿಡ ಮ್ರ ಇವಾಗ ಎಲ್ಲಾ ಕ್ಲೈಮೇಟ್ ಕುದುರ್ಮದಕ ಇಲ್ಲೆಲ್ಲಾ ಮಸ್ತ್ ಆಯತ್ ನೋಡೋ ಕ್ಲೈಮೇಟ್
ಹ್ಮ್ ಹ್ಮ್ ಪಗ ಮತ್ತೆ ಯರಾರೋಗನ್
ಹಾ ಫ್ರೆಂಡ್ಸ ಹೋಗ ಬರ ಹೋದ್ರ ಅದ ಟಿ ಟಿ ಗಡ್ಡಿ ಮಾಡ್ಕೊಂಡ ಹೋಗ್ಬೇಕಕ್ ನೋಡ್ರ
ಎಲ್ಲೆಲ್ಲಗನಾ ಎಲ್ಲಲ್ಲಿ ಹಬಕ್ ಎಷ್ಟ ಬರ್ತ್ರಕ್ಕ ಮತ್ತೆ ಕೇಳ್ತೇನೆ ಎಲ್ಲಾರನು ಅಂದ ಮಾಡತ ಎಸ್ಟ್ ಬರುವದಳಗೆ ಎಲ್ಲಿಗೋ ಅಂಟ್ರ ಅಪ್ಪ ಅಷ್ಟೆ
ಈ ಸೈಡ್ ಕುದುರಮಕ್ಕ ಆ ಕಡೆಗ ಮಡಿಕೇರಿ ಸೈಡ್ ಅನ ಬರೋದು ಕುದುರೆೆ ಮುಖ
ಅಡಕ್ಕೆರಲ ಮಂಗಳೂರು ಮಂಗಳೂರು ಮಡಿಕೇರಿತಲ್ಲ ಮಂಗ್ಳೂರ್ ಅಂದ್ರ ಮಡಿಕೇರಿ ಮಡಿಕೇರಿ ಅಂದ್ರ ಮಂಗರು ಆಮ ಎಲ್ಲ ಅಡೆ ಸೇಮ್ ಆ ಅಲ್ಲೇ ಹ ೆ
ಇದೇನ ಅಮ್ಮ ಕಂಪ್ಯೂಸ್ ಮಾಡ್ತಲ್ಲ ಅಮ್ಮ
ಹ್ಮ್ ಹ್ಮ್
್ಮ ಆ ಕಡೆ ಹೋಗ್ಕ್ ನೋಡಮ್ಮ
ಎಷ್ಟು ಬರ್ತ ಬೈಕ್ ಏನ್್ ನೀವದ್ರ ಇದ ಮನದ
ಹ್ಮ್ ನಮ್ ಕಡೆ ಬೈಕ್ ಎಲ್ಲ ಅದಾವಮ್ಮ
ಸರಿ ಸರ್ ಹ ಅಲ್ಲಾಮಾ ಬೈಕ್ ರೈಡಿಂಗ್ ಹೋಗಟ್ರ ಹೆಂಗ ಮಾಡ್ತೆ
ಬೈಕ್ ರೈಡಿಂಗ್ ಅ್ರ ಬೇಷ ಆಗತ್ ಕೂಡ ಅಂದ್ರೇನು ಬಾಳ್ ಲಾಂಗ್ ಆಗತ್ತಲ್ಲೋ ನಮ್ ಗಾಡಿ ನಡಿಬೇಕಲ್ಲ ಯಾವ್ರ ಆಪ್ ರೋಡಿಂಗ್ ಬೈಕ್ ತಗೋಬಕ್ ನೋಡಪ್ಪಂಗ
ಹ
ಹ ಆಫ್ ರೋಡಿಂಗ್ ಬೈತಬಕ್ ನೋಡಏನ್
ನಿಮ್ಮಸ್ ನಡ್ರಿ ಎಲ್ಲಾರ
ಆರಾಮ ಆಫ್ರೋಡಿಂಗ್ ಅ ಕ
ಎಷ್ಟ ಲೋನ್ ಎಷ್ಟ್ ಮಾಡ್ಸತ್ ಪ್ರಿ ಕಾಲ್ಪೇ.
ಮಾಡ್ಸ್ಬೇಕ ಲೋನ್ ತಗೋಬೇಕಂದ್ರೆ ಮಾಡ್ಸ್ಬೇಕಕ್ ಒಂದ್ ಮನಿ ಮ್ಯಾಗ ಒಂದ್ ಐದ್ ಲಕ್ಷ ಮಾಡ್ಸ್ಬೇಕು.
ಸಾಕೇನ್ ಐದ್ ಲಕ್ಷ?
ಹ್ಮ ಆಮೇಲ್ ಆಮೇಲ್ ಕಟ್ಟಾ ಮುಂದೆ
ಹ್ಮ್ ಎಲ್ಲೇ.
ಹಾ
ಎತ್ತಾನಡಿ ಪಾತ್ತನೆ.
ಏನ್ರ ಮಾಡಿ ಒಂದ್ ಯಾವ್ದಾರ ಕೆಲ್ಸ ನೋಡ್ಕಬೇಕು.
ಹ್ಮ
ಹ್ಮ್ ಹೆಂಗಾರ ಮಾಡಿ ಇವತ್ತೊಂದುಕೆಲ್ಸ ನೋಡ್ಕಬೇಕು. ನಮ್ ಕಲೆಗ ಕಾಲೇಜ್ನಾಗ ಅಡ್ಮಿಷನ್ ಅದ ನೋಡಮ್ಮ.
ಎಷ
ಹ್ಮ ಅದ ನೋಡ ಹ ಅದ ನೋಡ್ ಮೆಕ್ಯಾನಿಕಲ್ಲು. ಒಂದ್ ಇಷ್ಟ ಅದಾವ್ ಬ್ರಾಂಚ್ ಯಾವ ಯಾವೋಡ್ರ ಅಡ್ಮಿಶನ್ ಇದ್ರ ಹೇಳಮ್ಮ.
ಏ ತಿಂತಾಯಾಮ.
ಅಂದ್ರ ಏನ ಕಾಲ ಸ್ಟ್ರಿಕ್ಟ್ ಆಯ್ತಂತ ಹೇಳ್ಬಿಡಮ.
ನಮ್ ತಲೆ ಎಷ್ಟು ವರ್ಷದಮ್ಮ ಅದು ಕೋರ್ಸು? ಹ
ಟೆಂತ್ ಮಾರ್ಕ್ ಬಂದರೇನ್ರೀ? ಮೂರ್ ವರ್ಷ.
ಅಲ್ಲೆಲ್ಲ ಇದು ಅದೇನ ಅಂತಾರಲ್ಲಮ್ಮ ಫೀಸ್ ಎಷ್ಟ ಅಯ್ತಮ್ಮ ಅದಕ್ಕ?
ಹ್ಮ್ ಐದು ಸಾವಿರಮ್ಮ.
ಐದ್ ಸಾವ್ರ.
ಹ್ಮ್ ಐದ್ ಸಾವ್ರ.
ಐದ್ ಸಾವಿರ ಅಂದ್ರ ಬಾಳ ಆತಲಮ್ಮ ಮತ್ತೆ ಅದಕ್ ಇದಕ್ಕೆ ಎಕ್ಸಾಮ್ ಫೀಸ್ ಅದು ಇದು ಅಂತ ಎಲ್ಲಾ ಬಟ್ಟಿದ ಇಟ್ಟಿದೆ ಆಲ್ಲಲ ಎಷ್ಟ್ ಬರ್ತದೆ ಪರ್ಸೆಂಟು ವರ್ಷಕ್ಕೆ.
ಬರ್ಬೇಕೂಡ ಒಂದ ಹತ್ ಸಾವಿರನಾಗ ಬರ್ಬೇಕು.
ಇದಾನ
ನಾ ಬುರ್ಕ ಹೊಡಕ್ ಕುಂತ ನೋರು
ಹ ಗಾಡ್ರಿ ಗೋಡ್ರ ಇನ್ನ ಹಚ್ಚಿ ಊಟ ನಮ್ಮ ನಿಧಾನ ಆಗ ಮಾಂಸ.
ಹ್ಮ್
ಬೈಕ್ ಬೇಡ್ ಮಾಡ ಅಂದ್ರೆನ್ ಮಾಡ ಕುಮಾರ ಬೈಕ್ ನೀರ್ ಹಾಕ್ ಬಿಡ
ಜೇನ್ ತಪ್ಪ ಹಾಕ್ಬೇಕಮ್ಮ ಜೇನ್ತುಪ್ಪಕ ಹಾಕ್ದೆ ಮಕ್ಕಬುಡ್ತಾರೆ
ಹ
ಹ
ಅಲ್ಲ.
ಚಲೋ ಕಾಲೇಜ ಜಾವ ಚಲೋ ಅಮ್ಮ.
ಕಲ
ಹ್ಮ್
ಅಲ್ಲಮ
ಹ
ವಾಟ್ ಸ್ಪೆಲ್ಲಿಂಗ್ ಹೇಳಮ್ಮ.
ವೈಟ್ ಅ ಹ್ಮ ಡಬ್ಲು ಒ
ಆ
ಡಬ್ಲ್ಯೂ ಓ
ಹ್ಮ ವೇಟ್ ಅಲ್ಲಪ್ಪಾ ವೈಟ್ ವೈಟ್. ಬಿಳಿ ಬಿಳಿ ಇಂಗ್ಲಿಷ್ನಗ ಅಮ್ಮ
ಹ್ಮ ಇಲ್ಲಮ್ಮ ನನಗ್ ನೆನ್ಪ್ ಆಗವದಮ್ಮ ಎಪ್ಪನ್ನೆ ಮಾತಾಡ
ಹೇಳಮ್ಮ
ವೈಟ್ ಉ
ಹೆಂಗಪ್ಪಾ ಇದ್
ಹ್ಮ್
ಹ್ಮ್
ಕಾಲೇಜವ ಯಮ್ಮ
ಹ್ಮ್
ಹ್ಮ್ ಕಾಲೇಜ್ ಕಾಲೇಜ್ ಅಮ್ಮ.
ಕಾಲೇಜು ನಾಳಿಂದ ಹೋಕಮ್ಮ.
ಓ ಹಾ ಇನ್ನ ಎಷ್ಟ್ ವರ್ಷ ಐತಮ್ಮ ಕಾಲೇಜ್.
ಕಾಲೇಜು ಮುಗಿತಮ್ಮ ಇನ್ನೊಂದ್ ಮೂರು ತಿಂಗ್ಳ್ ಐತಿ.
ಹೌದ.
ಹ್ಮ್
ಹ್ಮ್ ಕಾಲೇಜು ಮುಗ್ಯಾಕ್ ಅಂತಲ್ಲ ಬ್ಯಾಸಿಗೆ ಸಾಗಕ್ ಕುಂತಲ್ಲ
ಎಲ್ಲಾ ಬ್ಯಾಸ್ರ್ ಇಲ್ಲ ಹೋಗಬ ಕರ್ಕಿ ಆಗ್ತಾನ ಜನ್ ಮಾಸ
ಏನು ಸಿಲ್ಲಬಸ್ ಗೊತ್ತಿಲ್ಲವ್ವ.
ಏ ಸಲೆ ಗೊರಿಕ್ ಇವತ್ತ್
ನಮ್ದು ಕಾಲೇಜ್ ನಾಳೆಲ್ಲಿ ಎಂತ ಚಾಲು ಆಗುತ್ತಮ್ಮ ನಾನೂ ಹೋಗ್ಬೇಕಮ್ಮ.
ಆದ್ರ ಕಷ್ಟ
ಕಷ್ಟ್ ಐತಮ್ಮ ಕಾಲೇಜ್ ಒಂದು ಇದೊಂದು ವರ್ಷ ಮುಗುದ್ ಬಿಟ್ರಮ್ಮ ಎಲ್ಲಾರ ಜಾಬ್ ಬೆಂಗ್ಳೂರ್ ಹೋಗ್ ಬಿಡಮ್ ಬಾ ರಮ್ಮ ಜಾಬ್ ಮಾಡಾಕ.
ಬೆಂಗ್ಳೂರು ಇಲ್ಲ ಅಬ್ರಾಡಿಗ್ ಹೋಗನ್ ನಡಿಯಮ್ಮ.
ಅಬ್ರಾಡ್ನಾಗ ನನ್ಗೆ ಕೆಲ್ಸ ಇರತೈತೆನಮ್ಮ ಡಿಪ್ಲೊಮದು.
ಕೆಳ್ಕದಾಗ ನಡ್ಯಮ್ಮ ಯಾರ ಯಾವತರ ಬ್ರಾಡಿನ
ಹ್ಮ್ ಮತ್ತ ಕೇಳ್ಬಿಡಮ್ಮ ಅಂದ್ರೆ ಏನಪ್ಪ ಅಷ್ಟಟ್ ಇಲ್ಲಿ ಅಲ್ಲಿ ಕಳ್ಸಾಕ್ ಈಸಸ ಮಾಡ್ಸಕ್ ಬಬೇಕಲ್ಲಮ್ಮಸ ಗೆಸ ಮಾಡ್ಸಾಕ
ಪಸ ಮಾಡ್ಸಕ್ ಒಂದು ನೂರ್ ನೂರ್ ಕೋಟಿಯನ್ ಕೇಳ್ತಾರ ಕೊಟ್ರ
ಹ
ಒಂದು ನೂರು ಕೋಟಿ
ಹ್ಮ್
ಆಕನಾ
ಹ ನಾವ ಒಂದ ನೂರ್ ಕೋಟಿ ಅಂದ್ರ ನೋಡ್ರ
ಎಷ್ಟ ಒಂದ್ ವರ್ ವಿಷ ಮಾಡ್ಸಕ್ ಒಂದ್ ವರ್ ಲಕ್ಷನ ಎಷ್ಟೇ
ಏನ್ ಗೊತ್ತಲ್ಲ ನನ್ ಅಲ್ಲಿ ಪಕ್ಕ ಕೆಲಸ ಸಿಗ್ತ ಚಂದ್ರ ಮಾಡ್ಸ್ಬೋದಪ್ಪ ಹೆಂಗಾರ ಮಾಡಿ
ಹ್ಮ್
ಹ್ಮ್ ಹ ಇವಾಗ ಈಸಗೀಸ ಎಲ್ಲಾ ಮಾಡ್ಸಿ ಇವ ರಗ ಕೊಟ್ಟ ಕೆಲ್ಸ ಇಲ್ಲವ ಅಂದ್ರೆ ಏನ್ ಮಾಡ್
ಯಸ ಎಲ್ಲ ಇನ್ನಿ ಹೆಚ್ಚಯಾನ ಅದ
ಹ್ಮ್ ಸುಮ್ನೆ ಬೆಂಗ್ಳೂರ್ಡ ಬೆಂಗಳೂರಿನಾಗ ಇರಲ್ಲ ನ ಈ ಇದ್ರಾಗ ಏನ್ ಅಪ್ರಾಡ್ಳಗ್ ಅಪ್ರಾಡ್ ಒಳಗೆ ಏನ್ರ್ತಿವಿ ಇಲ್ಲಿ ಬೆಂಗ್ಗಳೂರ ಆಗಿರಲ್ಲ ನಾವು
ಅರ್ಥಾವಲ್ಲದಮ್ಮ ನಾ ಯನ
ಇಲ್ಲೇ ಬೆಂಗ್ಳೂರ್ಗ್ ಹೋದ್ರ ಒ ನಾಕ್ ದಿನ ಇರಲ್ ನಾವವು
ಅಲ್ಲ ಹದ್ರೆಏನ್ ಇಡ್ತೀವಿ ಅಂತೇನೆ ಕಡಮ್ಮ ಒಂದ್ ಐದ್ ನಿಮಿಷ ಬಾಳ ಚಪ್ ಮನೇನು ಒಂದ್ ಕೆಲಸ ಐತೆ
ಹಕಾಮ
ಅತ್ತೆ ವಿಷಾಯ ಸಕಂಡ ಆ
ಹ್ಮ